ಹಾ ಹಲೋ ಅಕ್ಕಾ
ಹ್ಮ್ ಅರಾಮಿದೀ
ಹ್ಮ ಆರಾಮದನಿ ನೋಡಕಾ ನೀನು
ಸೋಮವಾರ ಬರ್ತೀನವ್ವ
ಮನ್ಯಾಗೆಲ್ಲರ ಆರಾಮದಾರಾ
ಹ್ಮ್ ಎಲ್ಲಾರ ಆರಾಮ ಅದರ ನೋಡ ನಿಮ್ಮ ಮನ್ಯಾಗ. ಏನ್ ಬಾಳ್ದಿನ ಆಗ ಆಗಿಲ್ಲವ ನೀವೆ ನೀವೇ ನೆನ್ಪಾರಬಿಟ್ಟಿರಿ.
ಇಲ್ಲಾಕ್ಕ ನಮ್ಗೆಲ್ಲಾ ನೆನಪಿರತ್ತ ಮತ್ ನೀವೇ ಎಲ್ಲಾ ಮದ್ವೆ ಆಗ ಹೋಗಿರಿ.
ಯಾಕ ಮದ್ವೆ ಆದ್ರ ಮಾಡ್ಬ್ಯದ್ ಮಾತ
ನೀವು ಎಲ್ಲಾ ಮರ್ತ್ ಬಿಟ್ರಕ್ಕ. ನೀವು ಬಿಜಿ ಇರ್ತರಿ ಏನ ಏನಾರ ಕೆಲ್ಸ ಮಾಡ್ತಿರ್ತರೇನ ಅಂತ ನಾವ್ ಕಾಲ್ ಮಾಡಲ್ಲ ಹಾ ಅಕ್ಕ.
ಮತ್ತ
ಏನಕ್ಕ ನೆಟ್ವರ್ಕ್ ಪ್ರಾಬ್ಲಮ ಅದೇನ್.
ಹಾ ಏನೋ ಇದು ಆಯ್ತದು.
ಹ್ಮ ಹಾ
ಏನ್ ಮಾಡಕತ್ರಿ.
ಏನಿಲ್ಲ ನೋಡಕ್ಕ ಸುಮ್ನೆ ಕುಂತಿದ್ವಿ. ಕೆಲ್ಸ ಆಗ್ಯದಕ್ಕ ಹಲೋ. ಹಲೋ ಅಕ್ಕ. ಹಲೋ ಹಲೋ ಹಲೋ ಅಕ್ಕ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ